ಹಲೋ.
ಕೇಳುತ್ತ.
ಹ್ಮ್ಮ್ ಹೇಳೊ.
ಏನ್ ನಡಿಸಿಪ್ಪ.
ಏನಿಲ್ಲ ನೋಡ್
ಮಕ್ಕಳರು ಇದೇ ಮಾಡ್ ಹಾಸ್ಟೆಲ್ಡಗಾ ಓದು ಅಂತ ತಂದೆ ತಾಯಿ ಕಲ್ಸಿರ್ತರ ಏನು ನೀವು ಮೂರ್ ದಿನ ಆಯ್ತ ಅಂತ ಕಾಲೇಜ್ ಹೋಗಿಲ್ಲ ಅಂತಲ್ಲ. ಹ್ಮ್
ನಲ್ಲ ಒಂದ್ ವಾರ ಆಯ್ತು ಒಂದ ವಾರ ಆಯ್
ಹ ಯಾಕ ಹೋಗಿಲ್ಲ.
ಸೂಟೆವ ಕಾಲೇಜ್
ಅಲ್ಲ ಒಬ್ಬ ಮಾಸ್ತರ್ ಬಂದು ದಿನ ಹೇಳ್ತನ ಅಂದ ಫ್ರೀಂಡ್ ಅಲ್ಲಿ ನೋಟಿಸ್ ಹಾಕ್ಯಾರ ಒಬ್ಬ ಮಾಸ್ತರ ಬಂದ್ ಹೇಳ್ತನತ್ತ ಒಬ್ರು ಯಾರು ಬರಲಾಗಿರ ಅಂತ ಹೇಳಿ ಪ್ರಿನ್ಸಿಪಾಲ್ ಇನ್ ರೆಫರ್ ಮಾಡನ್ ಅವ ಹ್ಮ್ ಸರ್ ನಾನು ನಿನ್ನೆಲ್ಲಿ. ಓ ಅಲ್ಲಾ ನಿನ್ನೆ ನಂದಲ್ಲಿ ಸ್ವಲ್ ಕೆಲ್ಸ ಇತ್ತು ಬಿಗುಡಿಗೆ.
ಹ್ಮ್
ಹೋಗಿದ್ದೆವ ನೋಡಿದ ಇಲ್ಲಿ ಅಟೆಂಡೆನ್ಸ್ ಎಲ್ಲರದು ಹಾಕಿಲ್ಲ ಅವ ನೋ ಅಂತ ಹಾಕಿಬಿಟ್ ಇಷ್ಟ ಸ್ಟೂಡೆಂಟ್ ಬಂದಿಲ್ಲ ಅಂತೇಳಿ ಒಂದು ಇದು ಹಾಕ್ಯಾನ ಬೋರ್ಡಿಗೆ ಹಾಕ್ಯಾನ ಅಲ್ಲಿ.
ಏನಂತೆ.
ಇಷ್ಟು ಸ್ಟೂಡೆಂಟ್ ಬಂದಿಲ್ ಸರ ಇಷ್ಟು ಆಕ್ಷನ್ ತೋಗ್ಬೇಕಕ್ ನೋಡಿ ಇವ್ರಗ ಏನ ಒಂದು ನನ್ ಸಬ್ಜೆಕ್ಟ್ ಇವ್ ಎಲ್ಲ ಎಲ್ಲ ಸರ್ ಬರ್ಲಿಲ್ಲ ಅಂದ್ರ ನಾವವು ಒಬ್ಬ ಬಂದೀನಿ ನನ್ ಫ್ರೀಡಿಗರ್ ಬರ್ಬೇಕಕ್ ಇಲ್ರರಿ ಅಂತ ಅಂತೇಳಿ ಅವನು ಪ್ರಿನ್ಸಿಪಾಲ್ಗೆ ಇದು ಮಾಡ್ಬಿಟ್ಟಾನ
ಯಾವ್ರ್ದ ಕಾಲೇಜಿಲ್ಲ ಇವತ್ತ
ಹ್ಮ್
ಎಲ್ಲ ಬೆಟಿ ಆಗಿದಿವಿ ನಾವು
ಮತ್ತತ್ ಅವಯಕ ಆಕನ ಅಲ್ಲಿ ಇತ್ತು ನಿಮ್ಮ್ ಹೆಸರು ವಿನೋದ್ ಅಂತ
ಇರ್ಲಿ ಇರ್ಲಿ ನೆಡಿತದೆ ನಮ್ಗೆಲ್ಲ ಅದೇನ ಆಲ್ಲ ನಾವ್ಗೆಲ್ಲಾ ಲಚರ್ಸಿಗೆಲ್ಲ ಹೇಳಿ ಬಂದೀನಿ ನಾನು
ಲೆಚ್ಚರ್ಸ್ ಯಾಕ್ ಗ ಇದ ಮಾಡ್ತಾರ ನಿಮ್ಗೆ ಅಲ್ಲ ಅವ್ರಗ್ ಏನ್ ಹೇಳ ನಿಂದ್ ಅಲ್ಲಿ ಹೆಸರು ಸುಳ್ಳು ಹಾಕಿರ್ತಾರ ಏನಾರಾ
ಅವ ಆ ಒಬ್ಬೊಮ್ಮೆ ಲೆಚರ್ ಸರಿಗಿಲ್ಲವ ಏನ್ ಮಾಡಕ್ ಆಗಲ್ಲ
ಹ್ಮ್ ಹೌದಾನು ಹ ಪಾಠ ಅಲ್ಲ ಪಾಠ ಮಾಡಕ್ ಹೆಂಗ ಸೆಲೆಕ್ಟ್ ಮಾಡ ಯಾಕಂದ್ರೆ ಏನ್ ಹೇಳಾಕ್ ಬರ್ಲ್ಲ ಸರಿಗಿಲ್ಲ ಅಂದ್ರ ಅಂತ ಗೌರ್ಮೆಂಟ್ ನೌಕರಿ ಯಾಕಾಯಿತು ಅವನಿಗೆ ಅಲ್ಲಿ
ನಾಲೆಜ್ ಆದದ ಆದ್ರೆ ಜನರಲ್ ನಾಲೆಜ್ ಇಲ್ಲ
ಎಲ್ಲ ಜನರಲ್ ನಾಲೆಡ್ಜ್ ಎಲ್ಲ ತರದ ಅವ್ರು ಇದು ಓದ್ ಬಂದಿರ್ತಾರ ಸೈಕಾಲಜಿ ಓದಿರ್ತಾರ ಎಲ್ಲ ಮನಯತ್ರಜ್ಞಾನ ಬಗ್ಗೆ ಎಲ್ಲ ನಾಲೆಜ್ ತಿಳ್ಕೊಂಡು ಒಂದು ವಿದ್ಯಾರ್ಥಿ ಹೇಗೆ ಅವ್ರನ್ನು ವರ್ತ ಗಳು ಹೆಂಗ ತಿಳ್ಕೊಬೇಕು ಅವನ ಭಾವನೆಗಳು ಹೆಂಗ ತಿಳ್ಕೋಬೇಕು ಅಂತ ಎಲ್ಲಾನೂ ನಾರೇಜ್ ಪಡ್ಕೊಂಡ್ ಬಂದಿರ್ತಾರ ಅವ್ರು
ಏನ್ ಮಣ್ಣು ಬ ನಾಲೆಜ್ ಪಡ್ಕ ಬಂದ ನಾಲೆಜ್ ಅ ಜನರಲ್ ನಾಲೆಜ್ ಇಲ್ಲ ಅವನಿಗೆ
ಏ ಜನರಲ್ ನಾಲೆಜ್ ಒಂದ್ ಎಕ್ಸಾಮ್ ಇರ್ತ ಅವ್ರ್ದು ಜನರಲ್ ನಾಲೆಜ್ ಹಾಕಿರಲ್ಲ ಅವ್ರರಿಗೆ ಹಾ ಎಲ್ಲ ನಾಲೆಜ್ ಆದವನಿಗೆ ಯಾಕಿಲ್ಲ ಎಲ್ಲ ಬಗ್ಗೆ ಅಲ್ಲಿ ಎಲ್ಲ ಸ್ಟೂಡೆಂಟ್ಗ ಇದು ಮಾಡಿದ ಇನ್ಫಾರ್ಮ್ ಆತರ ಇನ್ಫಾರ್ಮ್ವ ನಾಲಜ್ ಇಲ್ದಲೇ ನಾನು ಬೋರ್ಡಿಗೆಲ್ಲಿಸರ ಇಷ್ಟ ಸ್ಟೂಡೆಂಟ್ ನೋಡಸರ ಇವತ್ ಸಾಯಿಲ್ ಏರೋ ಬಗ್ಗೆ ಒಂದು ಟಾಪಿಕ್ ಇತ್ತು ಸ ಅವರ್ ಅದು ಮಣ್ಣಿನ ಅದು ಹೇಗೆ ಕಂಡು ಹಿಡೋದು ಮಣ್ಣ ಯಾವ ರೀತಿ ಅನ್ನೋದಂತ ಒಂದು ಪಾಠ ಚಾಪ್ಟರ್ ಸರ್ ಇವ ಯಾರು ಬಂದಿಲ್ಲ ಸರ್ ಅವ್ರು ಮತ್ತೆ ಏನ್ ಕಲ್ತಾರ ಮುಂದೆ ಇದೇ ತರ ಈಗ ಅಟೆಂಡೆನ್ಸ್ ಅಟೇಜ್ ಮಾಡಿದ್ರರು ಅವ್ರ ಏನ್ ನಾಲೆಜ್ ಬರ್ತದ ಎಕ್ಸಾಮನಾಗೆ ಏನ್ ಬರ್ತಾರ ಅಂತ ಹೇಳ ಪ್ರಿನ್ಸಿಪಲ್ ಇದು ಮಾಡಗದಿದ್ದ ಇನ್ಫಾರ್ಮಶನ್
ಅವ ಅಷ್ಟೇ ವೈಕ್ಯತಾನ ನಮ್ಗೇನ್ ಆಗಲ್ಲ ಪರಕ್ ಬಾಲ್ ಅವರಗ್
ಹ್ಮ್ ಆಯ್ತ ಓತ ನೀನು
ಎಲ್ಲಿಗ್ ಹೋಗಿನ ಅಲ್ವ ಒಂದ ಒಂದು ಒಂದು ಆರ್ ತಿಂಗಳ ಒಂದಂದು ವಾರಂ ರಜ ಬೇಡ ಗೆ
ಅಂದ ಸೂಟಿ ಕೇಳ್ಬಬೇಕು ಈ ಸರಿ ನಿಮ್ಗ ರಜೆ ಬೇಕಂದ್ರ ಸರಿ ಒಂದ್ ಆರ್ ದಿನ ನೀವ್ ಪಾಠ ಹೇಳ್ಬು ಸತ್ ನಾವ್ ರೆಸ್ಟ್ ಮೈಂಡ್ ಫ್ರೀ ಆಗಿರ್ತತಿವರಿ ಒಂದ್ ಎಲ್ಲರ ಸುತ್ತಾಡ್ಕೊಂಡ್ ಬರ್ತವ್ರರಿ ಅಂತ ಹೇಳ್ಬಬೇಕಕ್ ಅದೊಂದ್ಬಿಟ್ಟು ಅವ್ರು ಫ್ರೀಡ್ ಇದಾಗ ಕ್ಲಾಸ್ ಬಿಡೋದು ಉಳಕಿದಿದ್ದಾರೆ ಎಲ್ಲಾ ಸರಗಳು ಫ್ರೀಡ್ ಇದ್ದಾಗ ಕ್ಲಾಸ್ ಗೆ ಹೋಗೋದ ಒಂದ ಒಬ್ಬಂದ ಯಾಕ ಹೋಗಕ್ ಮಿಸ್ ಮಾಡ್ತಾರ ಹೇಳ
ಏ ಹೇಳಿವ ಹೇಳಿ ಹೊಟ ಒಂದ್ ವಾರ ರಜೆ ಕೊಡ್ರ ಸರ ಒಂದ್ ವಾರ ಕೊಡಂತೇಳುದಿಲ್ಲ ಅವ ಏನ್ ಕೊಡಲ್ಲಾನ ನೀವು ಹೋಗ್ರ ಹೆಂಗೋಯತ್ರಿ ಅಂದ್ರೆ, ನಾನೇ, ಬಂದು, ಉಟ್ಟುಬೇಕುಅಲ್ಲಿ! ..
ತೋಗಬೇಕು, ಸೋರ್ಗಳಿಗೆ, ಎದುರು, ಆಗ್ಬಡ್ದು ಗೊತ್ತಾ? . ಹ ಗುರುಗಳಿಗೆ ಎದುರಾದ್ರೆ ಒಳ್ಳೇದತ್ತ ಮ ನಿಮ್ಗ ಮುಂದೆ ನೌಕರಿ ಆಗಲ್ಲ ಈ ತರ ಮಾಡಿದ್ರ ನಿಮ್ಗ
ನೋಡಪ್ಪ ಇದು ಒಂದು ನಮ್ಗ ಮೇನ್ ರಿಲೀಫ್ ಅಂತ ಬೇಕ ತಾನೆ ಒಂದು ಒ ಆರು ತಿಂಗಳ ಒಂದ್ ಮೂರ್ನಾಕಕ್ ದಿವ್ಸ ರಜೆ ಬೇಕತಾನನೆ
ಹ ಬೇಕಕ್ ಬಿಡು ಮೈಂಡ್ ರಿಲೀಫ ಅನ್ನಕನ್ ಸಂಡೆ ಒಂದ ದಿನ ಕೊಡ್ತಾರ ಮತ್ತ ಅವ್ ಫ್ರೀಡ ಆ ಖಾಲಿಯನೇ ಇರ್ತಲ್ಲ ಎಷ್ಟು ಜನಂತನಲ್ಲ ಉಂಡ್ ಹಾಸ್ಟೆಲ್ ಆಗ ಮುಕ್ಕಂತಲ್ಲ ಮೈಂಡ್ ರರಗಡೆ ರಿಲಫ್ ಇರಲ್ಲ ಮಧ್ಯಾಹ್ನಿಂದ
ಹೆಂಗ ಎಂತೀಪಾ ಮ್ಯಾನಲ್ ಬರೀಬೇಕು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಹೇ, ಯಾಕೆಬಾರಿಬೆಕ್ಕೂ .. ಮಿಡ್ಟರ್ಮ್, ಬರಿಬೇಕು ಅನ್ಯಲ್ ಎಕ್ಸಾಮ್, ಬರೀಬೇಕು, ಮತ್ತೆ, ಪ್ರಾಕ್ಟಿಕಲ್ ಮಾಡ್ಬೇಕು! ಎಲ್ಲಾ ಇರೋನ, ಜೀವನ. ..
ಅಲ್ಲ, ಯು, ಪಿ, ಸಿ, ಹೆಂಗು, ಮಾಡಬೇಕು, ಇಪ್ಪತ್. . ನಾಕ್, ಗಂಟೆದಾಗ, ಇಪ್ಪತ್ತು, ಒಂದ್, ತಾಸು ಒತ್ತರು, ಅವರು, ಇನ್ನ, ಮೂರ್ ಗಂಟೆ ಅದು ಎಲ್ಲ, ಮಕ್ಕಳದು! . ಎಲ್ಲ, ಹ್ಮ, ಊಟ ದಿನ ಕಾರ್ಯಗಳು ಎಲ್ಲ ಮುಗಸ್ಕೊಂಡು ಅಷ್ಟು, ಇದು, ಮಾಡ್ತಾರೆ! ನೀನೂ, ಬರಿ, ಒಂದು. .. ಸ್ಪೀಡ್, ನಲ್ವತ್ತೈದು, ನಿಮಿಷಕ್ಕೆ, ಇತರ, ಇದು, ಮಾಡ್ತೀಯ, ನೀನು? ..
ಅಷ್ಟು ಓದಲ್ ಬಿಡು ದಿನಕ್ಕೆ ಇಪ್ಪತ್ ನಾಲ್ಕುಡಯ್ಸ್, ತಸನಾಗ, ಇಪ್ಪತ್ತು, ಒಂದು, ತಾಸು, ಯಾರು, ಓದತಾರ, ಈ ಕಲ್ದಾಗ! ..
ಮಾಡೋರು, ಎಲ್ಲಾ ಓದ್ತಾರೆ ಗೊತ್ತಾ? ..
ಆ, ಕ್ರ್ಯಾಕ್, ಮಾಡಿ, ಏನು, ದೊಡ್ಡ, ಸಾಧನೆ ಮಾಡ್ತಾರಾನು. .. ಮನುಷ್ಯ, ಇರೋಸ್ಟುಧೀನ, ಉಂಡು ತಿಂದು ಆರಾಮಾಗಿರ್ಬೇಕು. ..
ಏ, ನಿಮ್ ತರ ಇರ್ಬಾರ್ದಪ್ಪ, ಮೈಗಳತನ ಆತದ, ಆಸ್ಟೆಲ್ ನೀ, ಕೆಡಧುಯಲ್ಧೆ! ಇಡೀ ಹಾಸ್ಟೆಲ್ ಗಳಿಗೆ. .. ಹುಡುಗರಿಗೆ, ಇದು, ಮಾಡ್ತಾರೆ, ನೀವೆಲ್ಲಾ! ..
ಯುಪಿಎಸ್ಸಿ, ಆದರ್ ಈಗ, ನೌಕ್ರರಿ ಮಾಡದವ್ರನು ಸಾಯಲೈ, ಬೇಕು ಕಾಮನ್ ಮನುಷ್ಯನು. .. ಸಾಯಲೇ, ಬೇಕು, ಎಲ್ಲರೂ, ಸಾಯಿಲೆ, ಬೇಕು, ಹಾ. ...
ಇಷ್ಟು, ಓದ್ತಾನಂತ, ಅರ್ಗೀವ್, ಮಾಡಿದರೆ, ಅವನ್, ಎಲ್ಲಾ ಕೆಡಕ್ ನೀನೇ ಕಾಣ ನೀನು ಬಂದು, ಮಕ್ಕೋಬೀಡು, ಬಿಡ್ತಯ ಅಂತ, ರೂಮ್. ... ಒಟ್ಟಿನಲ್ಲಿ, ಅವನಿಗೆ? .. ಏ, ಈ ಹುಡುಗನ ಮುಖಾಂತನ ನಾನನ್ ಮುಖಾಂತ, ಐತೆ ಅಂತ ಹೇಳಿ ಅವ್ನಿಗೆ, ಒಟ್ಟ ಡಿಮೋಟಿವೇಟ್. .. ಒಣ್ಣುತರ, ಟೈಪ್, ಆಗಕ್, ಮಾಡಕಟ್, ಬಿಟಿ ಅಂತ್ನಿಗೆ. ..
ಯಾಕ್, ಮಕ್ಳ, ಬಿಟ್ರಿ, ತಂದು, ಮೋಟಿವೇಟ್ ಆಗ್ಬಾರಡ್ದು, ಡಿಸಿ. .. ಒಂಥುರನೇ, ಇರ್ಬೇಕ್, ಮನುಷ್ಯಾಗ ನಾವು ಓದ್ಬೇಕ, ಓದ್ಲೇಬೇಕು ಇವತ್ತು. ..
ನಿಮ್ಮು, ತರ ಈ ತರ ನಿಮ್ಯಾನುತೋರು, ಅಂತರ ಇದ್ರೆ, ಅದುಕ್ಕೆ, ಹಿಂಗು, ಓಡಧು, ಅಂತ, ನಮ್ಮ, ಅಮ್ಮ. .. .. ಹ್ಮ್, ನಿಮ್ಮಂತ ಜನಗಳು, ಇದ್ದ ನಮ್ಮ ಯಾದಗಿರಿ, ಹಿಂದು, ಉಳಿಧಧ್ಯಾಧುಕೆ. ...
ಏನ್, ಹಿಂದುಳುದು, ಯಕ್ನಿರುನವುಧು. ..
ಅಲ್ಲ, ಮುಂಜೆನೆ ಎದ್ದು! ವಾಕಿಂಗ್ ಮಾಡಬೇಕು ವಾಕಿಂಗ್, ಮಾಡಿ, ಒಂದುತ್ತಶು, ಧ್ಯಾನ, ಮಾಡಿ, ಓದೋ ವಾತಾವರಣ ಇದ್ದು. ಅದೇ, ಓದ್ತಾರ, ಅದೊಂದ, ಎಂಟು, ಗಂಟೆ, ತನಕ, ಮೊಕೊಂಡು, ಇವಾಗ, ಬ್ರೆಶ್ ಮಾಡ್ಕೊಂತ, ಕುಣುತ್ತಾರೆ, ಅದು, ಆತದ. .. ಅದೇ, ಕೆಲ್ಸ, ಯಾವ್ದು, ನಾವ್ಕೈನೂ ಆಗಲ್ಲ, ಹೊಲ್ದಲ್ಲಿ ಕೆಲ್ಸ ಮಾಡೋ! .. ತ್ರಿಬಲ್ ನಾಗರಳ್ಳಿ ಗೊತ್ತಾ? ..
ನಮ್ದು, ದುಡ್ಡು, ಡೈಲಿರೋಟಿನ್, ಎಲ್ಲಾ, ನಾನು. ..
ಹ್ಮ್. ..
ಉಣದು, ಮಕ್ಕದು, ಎದ್ದಳೋದು, ಮಕ್ಕದು, ಉಣದು, ಮಕ್ಕದು, ಎದ್ದಳೋದು, ಮಾಕೋಧು, ಇಷ್ಟೇ, ನಾನು, ಕೆಲ್ಸ. ...
ನಿಮ್, ತಂದೆ, ತಾಯಿ, ಗೊಥುವಾಗುತುರೋ, ಹಿಂಗು, ಉಣದು, ಮುಕ್ಕೋಧು, ಮಾಡಿದ್ರೆ. .. ಪಾಪ, ಅವರು, ನನ್ ಮಗ ಓದ್ತಾನಂತ? .. ಕೇಳಿ, ಹಾಸ್ಟೆಲ್ನಗಬಿಟ್ರೆ, ನೀವು, ಉನೋಧು, ಮುಕ್ಕೊಲೋಧು, ಕಾಲೇಜ್ ಹೋಗಲಾರ, ಸಾಲುಟೇಜ್, ಹಾಕೊಂಡು, ಸಾಲುಟೇಜ್. ... ಇಧುಮಾಡೋದು, ಅಟೆಂಡನ್ಸ್, ಏನ್, ಇದು. .. ಹ್ಮ, ನಿಮ್ದ, ಏನಿಲ್ಲಾ ಡಿಜಿಟಲ್ ಇದು ತರಿಸಗ್ಬೇಕು, ನಿಮ್ಗ, ಅ. .. ಅಟೆಂಡೆನ್ಸ್, ಡಿಜಿಟಲ್, ಲೈವ್, ಹೋಗಿ! ಎಲಿಯೋಗಿ, ಮಾಡೋದು! ಅಂದ್ರೆ, ಮಾತ್ರ ನೀವು ಚೆನ್ನಾಗಿ, ಸಾಲ, ಕೇಳುತ್ತೀರಾ. .. ಹ್ಮ್. .. ಮತ್, ತ್ ಪ್ರ್ರೀಡಗ್, ಒಂದು, ಅಟೆಂಡೆನ್ಸ್ ಹಾಕ್ಸ್ಬೇಕು, ಡಿಜಿಟಲ್. ...
ನಾನು, ಅಟೆಂಡೆನ್ಸ್, ಎಲ್ಲ ಕರೆಕ್ಟ್, ನೀನ್, ಟೆನ್ನ್ ತಗೋ, ಅಟೆಂಡೆನ್ಸ್, ನೀನು. .. ಸ್ಷ್ಟ ಕಾಲಜ ನೀ ನೆಟ್ಟು ಬೋಗ
ಕಾಲೇಜ್ ಮುಗಿಸಿ ತಿರಕ ಡಾಕ್ಟರ್ ಆಫ್ ಫಾರ್ಮಸಿ ಮುಗಿಸಿ ನಾನು ಈಗ ಎಲ್ಲಿಯರ ಹೋದ್ರೆ! ಇನಲ್ವತ್, ಸಾವಿರ ರೂಪಾಯಿ, ಪವಾರ್, ಕೊಡ್ತಾರೆ! ನಮಗೆ ಗೊತ್ತಾ? ..
ತಗೊಳ್ಳಿ, ಯಾರುಕೊಡುತ್ತಾರೆ, ಹತ್ತುಸಾವಿರ, ನೀನು. ..
ನನ್ಗ, ದೊಡ್ಡ ದೊಡ್ಡ ಕಂಪ್ನಿಯರ್ ಕೊಡ್ತಾರ ದೊಡ್. .. ದೊಡ್ಡ, ಇದರು, ಕೊಡ್ತಾರೆ ನಮ್ಗೆಲ್ಲಾ! .. ಡಾಕ್ಟ್ರ, ಪರು, ಮೆಡಿಸಿನ್ ಕಂಡ್ ಹಿಡಿಯತಿನಿ ಇನ್ನೊಂದಾಗ, ನೋಡ ನೀನು. ..
ಹೇ, ನೀನಾ, ಫಸ್ಟ್, ಇದ್ದು, ಮೆಡಸಿನ್, ನೆಟ್ಟಗೆ, ಕೊಡು. ..
ಎಲ್ಲ, ಕೊಟ್ಟು, ಇವತ್ ಮಿತಿ ನನ್, ಮೋನಿ ಸನ್ಮಾನ, ಮಾಡಿದ್ರರು, ಗೊತ್ತಾ, ಇಲಿ. . ಹ್ಮ್ ... ಹೈ ಲೆವೆಲ್ ಹೈ ಲೆವೆಲ್ ಕ್ವಾಲ ನಾಲೆಜ್ ಪಡ್ಕೊಂಡಿಪ್ಪಾ ಅಂತ ಹೇಳಿ ಇ ಮಾಡಿದ ನಮ್ಗೆ ಹ್ಮ್ ಹ್ಮ್ ಇತ ನಿಮ್ಗೆ ಏನ್ ಗೊತ್ತದ ಹೇಳು ನಿಮ್ಗ ಏನಿಲ್ಲ ಉಂಡ್ ಮಕ್ಕಳದ ಹಾಸ್ಟೆಲ್ದ ಬರೀ ಅಡಗೆ ಕೇಳಿದೆ ಮನೆ ಕೇತರ ನಿಂಗೆ ತಂದೆ ತಾಯಗೆ
ಎೇರ್ ಕಲೋ ಮನ
ಮನ ಅಲ್ಲ ಇಲ್ಲಿ ಅಡ್ಗ ಒಳ್ಳಳ್ಳೆ ಉಪ್ಪಿಟ್ಟು ಮಾಡಿದಾಗ ಒಳ್ಳೆ ಮಂಡಲ ನಷ್ಟ ಮಾಡ್ಸೋದು ಹೋಗೋಣ ಮಾಡ್ಸೋದು ಅದು ಬಿಟ್ಟು ಅವಲೈಕ್ಕ ಇದ್ದಾಗ ಪ್ಯಾರಿ ರೈಸ್ ಮಾಡ್ಸೋದು ಅದೆಲ್ಲಾ ಮನೆ ಮಾಡಿಸತರ ತಂದೆ ತಾಯಿಗೆ ಹ
ತಂದೆ ತಾಯಿ ಹೆಂಗ ಯನ್ ತಿನ್ಬೇಕ ಅಲ್ಲಿ ಮಾಡಕ್ ಬರಲ್ಲ ಇಲ್ಲಿ ರೂಲ್ಸ್ ಪ್ರಕಾರ ಮಾಡ್ಸ್ಬೇಕು ಚೆನ್ನಾಗ್ ಮಾಡ್ಬೇಕು ಚೆನ್ನ್ ಮಾಡಿಸತು ಅದೇನು
ಹ ಅದು ಗೌರ್ಮೆಂಟ್ ಅದಂತ ಹೇಳಿ ಎಲ್ಲ ಚೆನ್ನಾಗಿ ಮಾಡಿರ್ತಾರ ಅವರು ಬಟ್ ನೀವು ಉಣತಾ ಇಲ್ಲ ಮನೆ ಲ್ಲಿ ಅದ್ರೆ ಒಂದ್ ಹಾಕಿದ್ರೆ ಒಂದಿರಲ್ಲ ಒಂದ್ ಮೆಣಸಿಕಾಯಿ ಹಾಕಿದ್ ಹತ್ತಿದ್ ಅಂದ್ರ ಟಮೆಟ ಹಣ್ಣ್ ಕಮ್ಮಿರ್ತ ಮನೆಯ ಗೊತ್ತಾ ಇಲ್ಲಿ ಎಲ್ಲಾನೂ ಕಲೆಕ್ಟ್ ಇಷ್ಟ ಇಷ್ಟ ಅಂತ ಹೇಳಿ ಎಲ್ಲಾ ಗೋರ್ಮೆಂಟ್ ಸೌಲಭ್ಯ ಕೊಟ್ರನ ಎಲ್ಲಾನೂ ಆಕ್ತಾರ ಇವ್ರ ಆದ್ರ ಬಟ್ ನೀವು ಆತರ ಏ ಇನ್ನು ಸರಿಯಾಗಿಿಲ್ಲ ಅಂತೇಳಿ ಒಳೆ ಮಾಡಸ ಹೊಟ್ಟು
ಹೌದು ಮ ಸರಿಯಾಗಿಲ್ಲ ಸರಿಯಾಗಿಲ್ಲ ಸರಿಯಾಗಿ ಕ ಚಲೋ ಮಾಡಿಸತೀವಿ ಅದಕ್ಕೇನು
ಮನ ಮುಂಜಾಯಲ್ಲಿ ಅನ್ನ ರಾತ್ರಿ ಉಂಡ್ರರು ಚಂತೆಕಲ್ಲಾ ಇಲ್ಲಿ ಬಿಸಿದ್ ಮಾಡಾಕು
ಹ್ಮ ಮತ್ತೆ ಈಲ್ಲಿ ಗೌರ್ಮೆಂಟ್ ಅವ್ರ ಕೊನಯಾಗ ಕೊಡ್ತಾರನರಗಕ್ಕ
ಕೊಡ್ತಾರಪ್ಪಾ ಯೂಸ್ ಮಾಡ್ಕೊಬೇಕು ನೆಕ್ಸ್ಟ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗನು ಯೂಸ್ ಆಗ್ಲಿ ಅಂತೇಳಿ ಮಾಡ್ತಾರೆ ಅಷ್ಟೇ ಒಳ್ಳೆ ನಾಲೆಜ್ ಪಡ್ಕೊಂಡು ಹೇಳಿ ಒಳ್ಳೆ ಹಾಸ್ಟೆಲ್ ರಿಸಲ್ಟ್ ತರ್ಲಿ ಅಂತೇಳಿ ಬರ ಊಟದ ಬಗ್ಗೆೇ ನಾಲೆಜ್ ಪಡ್ಕೋಬಾರ್ದ್ ನೀವು
ನಾವವು ರಿಸಲ್ಟ್ ಮಾಡಿದಕ್ಕೆ ನಮ್ದು ಹಾಸ್ಟ್ಲ್ ಆಗಿರ್ದಲ್ಕಂದ್ರೆ ಹಾಸ್ಟ್ಲ್ ಯಾಕತಿತ್ತವಳ ನಮ್ದು
ಕಡೆ ಬರ ರೆಕ್ ಮಾಡ್ಗಳು ಮರಯ ಎಲ್ಲ ನೋಡಿ ನಾನು
ಇಲ್ಲ ಏನ್ ರೆಕಡ್ಲ್ಲ ಬಾಜ್ಯಾಪತಿ ರಿಸಲ್ಟ್ ಆಗ್ಬಕ್ ರಿಸಲ್ಟ್ ಮಾಡಕೊಂಡ ಬರ್ಬೇಕಕ್ ಆಾ
ಬರ ಎಮ್ ಎಲ್ ಎ ರಕಮಂಡ್ ತಂದು ಹಾಸ್ಟೆಲ್ಲ್ಲಿ ಪ್ರವೇಶಪಡದು ಸರಿಯಲ್ಲದು
ಅಮ ಲ ಇಷ್ಟ ಅದ ಲ ಅದ ಯಾರ
ಹ್ಮ್ ಎಲ್ಲ ಇಂಥವ ಇಂಂತವರು ಸೇರಿ ನಿ್ ಮಾಸ್ಟರ್ದಾಗ ಒಂದ್ ಸ್ವಪರ ಒಂದು ಮಿನಿಮಮ್ ಒಂದ್ ನೈಂಟಿ ಮ್ಯಾಗ ರಿಸಲ್ಟ್ ಇದ ಒಬ್ಬರು ವಿದ್ಯಾರ್ಥಿನೂ ತಗೊಂಡಿಲ್ಲ ಇಲ್ಲಿ ಬರೇ ಅರವತ್ತು ಎಪ್ಪತ್ತು ಇಂತರು ನೈನ್ಟಿ ನೈನ್ಟ ರಿಸಲ್ಟ್ ಮಾಡಿದಾರ ಏನಂತಂತೆ ಇಲ್ಲಿ ನಿನ್ಕಿಂತ ಹಯಸ್ಟ್ ರಿಸಲ್ಟ್ ಅದಾರಪ್ಪಾ ಈ ಹಸ್ಟಲ್ಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರಂತೆ
ಯಾರ ಹೇಳ ರಂಗೇನ ಇಲ್ಲ ನಂದು ನಾನು ನಮ ಫಿಫ್ಟಿ ಸೆವೆನ್ ಪಿ ಸಿ ನಮ ಆಗಿದಿದ್ದಾರೆ ಲಾಸ್ಟ್
ಅದೇ ನಿಮ್ ಅಂತಾರ ಬರ್ತಾರಲ್ಲ ಹ್ಮ್
ನಿಂದ ಎಷ್ಟು ಪಾ ನಿಂದ ನೈಂಟಿ ಟೂ ನೈಂಟಿ ತ್ರೀಯ ನಿ್ದ
ನನ್ ತೊಂದಿಿಲ್ಲ ಈ ನಿಮ್ಲ್ಲಿಿ ಹೆಂಗದಾರಂದ್ರೆ ಇಲ್ಲಿ ವಾಡನ್ಗಳು ಹಓದ ವಿದಾರ್ಥಗಳಿಗೆ ಒಟ್ಟ ಪ್ರವೇಶ ಇಲ್ಲ ಹಸ್ಟಲ್ಲ್ಲಿ ರೆಕಮಂಡ್ ಲಿಸ್ಟ್ ತಗೊಂಡ್ ಹಾಸ್ಟೆಲ್ ಮಾಡಿಸ್ತಾನ ಬೇರೆ ರೊಕ್ಕ ದುಡ್ಡು ತಗೊಂಡು ಹ್ಮ್ ಸಯ್ತು ಹಿಂದಡೆ ಕಾಲ್ ಮಾಡ್ತೀನಿ
ಹಾ